ಕೇಳಿಸ್ತೀನಿ
ಕೇಳಿಸ ಹಾ ಕೇಳಿಸ್ತೀದೆ ನಿಮಗ್ ಕೇಳಿಸ್ತಿದ್ಯಾ
ಹಾ ಕಳ್ಸಿದೆ ನನ್ಗೆ ಹಿಂದ್ಗಡೆಯಿಂದ ಏನಾದ್ರು. ಸದ್ ಬರ್ತಾ ಇದ್ಯಾ ನಮ್ ಕಡೆಯಿಂದ.
ಇಲ್ಲ ಏನು ಸ್ದಿಲ್ಲ
ಹಾ ಅದೇನೆ ಸುಮ್ನೆ ಇದಾಗತ್ತಲ್ವಾ ನನ್ ಬಾಯ್ಸ್ ಕೇಳ್ಸಲ್ಲ ಆಮೇಲೆ ಹಗಡೆೆಯಿಂದ ಏನಾದ್ರು ಸಲ್ ಹ್ಮ್ ಊಟ ಮಾಡಿದ್ರ ಹ ಇವಾಗ ತಾನೇ ಮ ರುಮ್ದು ಸಾರು ಮಾಡ್ದ ಅಂದ್ರೆ ಗೊಜ್ಜ್ ತರ ಆ ಮಾಡ್ಬೇಕು ಇವಾಗ
ಹೌದಾ ನಾನು ಇದು ತಿಂದೆನ್ ನಾನ ಇನ್ನ ತಿಂದಿಲ್ಲ ನನ್ ಸಾಯಂಕಾಲ ಆ ಮಧ್ಯಾಹ್ನ ಲೇಟಗ ಊಟ ಮಾಡಿದ್ದ ಅದು ನನಗೆ ಇನ್ನ ಹೊಟ್ಟೆ ಹಶಾಗಿಲ್ಲ.
ಹಾ ಹಾ.
ಅದಕ್ಕೆ ಸುಮ್ಮನೆ ಇದ್ದೆ ನೀವ ಅವಾಗ್ಲೂ ನನಗೆ ಕರೆ ಮಾಡಿದ್ರಿ ಅಲ್ವಾ.
ಹ್ಮ್.
ಅವಾಗ. ಅವಳೋ ನಾ ಅಂದೆ. ನಾನು ಮಣ್ಣ ಬಂದಿದ್ರ. ನಾಮ್ಮಣ್ಣಾ. ಅವನ್ ಇಟ್ಕೊಂಡು. ಎಂತ ಹ. ನಾನು ಅವನು ಶೂಸ್ ತಗೋಬೇಕಿತ್ತಂತೆ ಮದ್ವೆೆಗೆ.
ಹ ಹಾ.
ಹ್ಮ್ ಅದ. ಶೂಸ್ಗೆ ಅವನಿಗೆ. ಸೆಲೆಕ್ಟ್ ಮಾಡಕ್ ಬರಲ್ಲ ನೀನ್ ನನಗೆ ಎಲ್ಪ್ ಮಾಡು. ಸೆಲೆಕ್ಟ್ ಮಾಡಕ ಎಂದ ಅದಕ್ಕೆ. ಹಾ ಶೂಸ್ ತಗೊಂಡೆ ತಗೊಂಡ. ಆೇಲೆ ನನ್ ತಮ್ಮಂಗೂ ತಗೊಂಡ್ ಮೆ. ಮದ್ವೆ ಇದೆ ನಮ್ಮ. ಮತ್ತೆ ಮಗಂದು. ಅದಕ್ಕೇನೆ. ಆ ಫಾರ್ಮಲ್ಸ್ ಶೂಸ್ ತಗೊಂಡು ಆಮೇಲೆ ಅವ್ನಿಗೆ ಶರ್ಟ್ ಬೇಕಿತ್ತು ಅಲ್ಲಿ ಅರಿವೆ ಅಂತ ಬ್ರ್ಯಾಂಡು. ಓಕೆನಾ ಆ ಬ್ರ್ಯಾಂಡ್ ಅಲ್ಲಿ. ಅಹ ಸಾವಿರ ರೂಪಾಯಿಗೆ ಮೂರ್ ಶರ್ಟ್ ಅಂತೆ. ಸರಿನಾ. ಇವನು ಎರಡು ಫಾರ್ಮಲ್ಸ್ ಪ್ಯಾಂಟ್ ತಗೊಂಡು ಎರಡು ಶರ್ಟ್ ತಗೊಂಡ ಇನ್ನೊಂದು ಶರ್ಟ್ ತಗೊಳಕೆ ಅಲ್ಲಿ ಅವನಿಗೆ. ಯಾವ್ದು ಇಷ್ಟನೇ ಆಗಲಿಲ್ಲ ಸಾವಿರ ರೂಪಾಯಿಗೆ ಮೂರ್ ಶರ್ಟ ಅದಕ್ಕೆ ಅವನ್ ಏನ್ ಮಾಡ್ದ ಅಲ್ಲಿ ಟಿ ಶರ್ಟ್ ಿದ್ವು. ನಂ ಅವ್ನ್ ಬೇರೆ ಶರ್ಟ್ ಎಲ್ಲ ನೋಡ್ತಿನ ಅದೆಲ್ಲಾ ಅವ್ನಿಿಗೆ ಉದ್ದ ಆಗ್ತಿತ್ತು ಅವ್ನಿಿಗೆ ಇಷ್ಟ. ಇಲ್ಲ ಅದಕ್ಕೆ ಅಲ್ಲಿ ಟಿ ಶರ್ಟ್ಸ್. ್ ನಾನ್ ಎತ್ಕೊಂಡ್ಲ ಟಿ ಶರ್ಟ್ ಅಂದ್ರೆ ಅವಣ್ಣ ಇತ್ಕೊಂಡು ಪಾಪ ನನ್ ಕೇಳ್ತಿದನಿಂತ ಎರಡ್ ಟೀ ಶರ್ಟ್ ಕೊಟ್ರು. ಹ್ಮ್ ಹಾ ಅಂಗಡಿ ಎಣ್ಣ.
ಹ್ಮ್.
ಹ್ಮ್.
ಮತ್ತೆ ಬೆಳಗಿನ ಏನೇನ್ ಮಾಡ್ತಿದ್ರಿ.
ಹಾಕ್ಕಿದ್ರು ನನ್ ಗೆಳತಿಯರಿಗೆ ನನ್ ಸ ನಂದು ಸೀರೆ ಮತ್ತೆ ನಂದು ಜವ ಇದು ಆಭರಣಗಳು ಬಳೆಗಳು. ಎಲ್ಲ ನಂದ ಹೊಸ ಅದು ಬಟ್ಟೆ ತಗೊ್ಂಬಂದಿದೆೆ ಹೊಸ. ಸ ಬಟ್ಟೆ. ಎಲ್ಲಾ ಅವ್ರಗ್ ತೋರಿಸತೆೆ ನನ್ಗೆ ಹೇಳದ- ಯರಿಗೆ.
ಹಾ ತೋರ್ಸಿದ್ರಾ.
ಹೌದು.
ಚೆನ್ನಾಗಿರತ್ತೆ ಆತರ ತೋರ್ಸಿ ಹಾಕೊಳ್ಳೋದು.
ಹ್ಮ್ ಅವದ ನನ್ ನನ್ ಬಟ್ಟೆ ಹ್ಮ ಹೌದು ನನ್ ಏನೇ ಮಾಡಿದ್ರುನು ಅವ. ಗ್ ಹೇಳ್ತೀನಿ. ಆಮೇಲೆ. ಏನೋ ಒಂಥರ ಖುಷಿ.
ಹೌದು.
ಹಳಕೆ ಹ್ಮ್ ಒಂದ್ ನಿಮಿಷ ಹಂಗಗೆ ಇರ್ತೀರಾ.
ಹಾ.
ಅಲ್ಲೋ. ಒಂದು. ಕೇಳಿಸ್ತಿದಯಾ ಈಗ.
ಹ ಹಾ ಕೇಳಿಸ್ತೀವಿ ಏನಾಯ್ತು.
ಹ್ಮ್ ಅದುೂ. ಹ ಇಲ್ಲಿ ಏನೋ ಯಾರೋ ಕರ್ದಂಗ ಅನಸ್ತು ನನಗೆ ಅದಿಕ್ಕೆ.
ಹ್ಮ್ ಎಲ್ಲಿದ್ದೀರಾ ಚಿಕ್ಮಂಗ್ಳೂರಲ್ಲಿ ಇದಿದ್ದೀರಾ ನೀವು.
ಹ್ಮ್ ನಮ್ದ ಚಿಕ್ಕಮಂಗ್ಗಳೂರು. ನೀ ಬಂದೀ ನಮ. ಕ ಮಗೆ.
ಬಂದ ಹೋದ್ರಾ. ಹ್ಮ್ ಹೆಂಗಿದೆ ವಾತಾವರಣ ಅಲ್ಲಿ ನಿಮ್.
ಇವಾಗ ಸ್ವಲ್ಪ ರ್ಚ ಬತಕ್ಕೆ.
ಹ್ಮ್. ಇಲ್ಲಿ ಬೆಳಗ್ಗಿಂದ ಮಳೆ ಬರ್ಲಾ ಬೇಡ್ವಾ ಅಂತ ತೋರ್ಸ್ತಾ ಇದೆ ವಾತಾವರಣ ಏನ್ ಕೆಲ್ಸ ಮಾಡಕು ಇಂಟ್ರೆಸ್ೇ ಇರ್ಲಿಲ್ಲ
ಹ್ಮ್
ಆ ತರ ಆಗ್ಬಿಟ್ಟಿತ್ತು ನಿಮ್ಗೂ ಆತ ಅದೇ ತರ ಇದ್ಯಾಾ ಹೆಂಗೆ ಅಂತ.
ಹೌದು.
ಈ ಕಾಲ ಬಂದ್ಬಿಟ್ರೆ ಅಷ್ಟೇನೆ ಈ ಮಳಗಳ ಬಂದ್ಬಿಟ್ರೆ ಅಷ್ಟೆ. ಅಷ್ಟೇನೆ ಏನ್ ಕೆಲ್ಸ ಮಾಡಕು ಇಂಟ್ರೆಸ್ಟೇ ಇರಲ್ಲ.
ಹಾ ಅದುದನೆ.
ಹ್ಮ್
ನ ಅದೇ ಈ ಬ ಆತ.
ನೋಡಿ ನೋಡಿ. ಡ ಚೆನ್ನಾಗಿ್ ಇಷ್ಟ ಆಗಿ ತಗೊಂಡಿರುತ್ತಾನೆ ನೀವು ಚೆನ್ನಾಗೇ ಕಾಣದ್ ಬಿಡಿ ನಮ್ಗ ಏನಾದ್ರು ಇಷ್ಟ ಆಗ್ ತಗೊಂಡ್ರರು ಚೆನ್ನಾಗಿ ಕಾಣ್ತಾ ಇರತ್ತೆ
ಒಂದು ವೈಟ್ ಕಲರ್ ಅಟದು ಬ್ಲ್ಯಾಕ್ ಕಲರ್ ಅಂತ ಹ್ಮ ನಾನು ಎಲ್ಲ ಅದು ಇದು ಗನ್ಮಕ್ ದಲ್ವಾ ವಿಸು ಅದತಿ ಎಲ್ಲ ಎಕ್ಸ ತಗೊಂಡೆ ಅಂದ್ರೆ ಕಷ್ಟೇ ನಾನ ಎಕ್ ತಗೊಂಡಿದ್ದನಿ ಆಗ್ತಿದೆ ಬೆಟ್ಟಾದ್ರೆ
ಹ ಅವ್ರದುು ನಮ್ದು ಇದಾಗತ್ತಲ್ವಾ ವ್ಯತ್ಯಾಸ ಆಗತ್ತಲ್ವಾ
ಅದೇ ಗುಡ್ಗಿರ ಎಷ್ಟಷ್ಟ ತಗೊಂಡ್ರ ಆಗ್ತತಿ
ಹ ಅದೇ ಅದೇನೇ ಅದು ಅಂಗಿಗಳು ಮಾಡದೇ ಹಂಗ ತಾನೆ ಹುಡ್ಗರ್ಗೆ ಡಿಫ್ರೆಂಟು ವ್ಯತ್ಯಾಸ ಕೊಡುತ್ತೆ
ಹೌ ಹಲೋ
ಮತ್ ಹಾ ಕೇಳಳ್ಸ್ತಿಲ್ವಾ
ಕೇಳಿಸ್ತಿದಯಾ ಹ್ಮ್
ದ
ಹ್ಮ್ ಮತ್ತ
ನೀವ್ ಹೇಳ್ಬೇಕು
ಇನ್ನು ಕತ
ಹಾ ನಿಮ್ ವಾಯ್ಸು ಬೇರೆ ಎಲ್ಲೋ ಕೇೇಳಸತನಕ ಅತಿದೆ
ಕೇಳತಂತಾ
ಹ.
ತುಂಬಾ ಕೇಳ್ತಯತಾ
ಕೇಳ್ಸ್ತಿದೆ ಆದ್ರೆ ಬೇರೆ ದೂರ ಇರೋ ತರ ಕೇೇಳಸ್ತಿದೆ
ಹೌದಾ ಈಗ ಹತ್ರ ಬಂದೆ ನೋಡಿ
ಹಾ ಇವತ್ತು ಸರಿ ಆಯತು ಹ್ಮ್
ತ ಕತ ಸ್ವರ್ಪ ತ
ಹಾ ಸರಿ ಹೋಗದ್ ಬಿಡಿ ಸ್ವಲ್ಪ ದಿನ ಹೋದ್ರೆ ನೀವು ಝೂಮಾಗ ಹೋಗ್ತೀರಾ ಅಲ್ವಾ
ಹ್ಮ್
ಅಲ್ಗೆಲ್ಲ ಹಾಕೊಳ ಹೋಗಕ್ ಚೆನ್ನಾಗಿರದ ಬಿೇಡಿ ಟೀ ಶರ್ಟ್ ಎಲ್ಲ.
ಹು ಸಿ. ಒಂದು ಚೆಲ ಕೇ
ಹ್ಮ್
ಹ್ಮ್ ಸರಿಗೆ ಗಸೆ ಮಾಡೋದ ತುಂಬಾ ಇಷ್ಟ ತಂಗೆ
ಹಾ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಕರೆಕ್ಟಾಗಿ
ನನಗೆ ನೃತ್ಯ ಮಾಡೋದಂದ್ರೆ ತುಂಬಾ ಇಷ್ಟ ಕಣ್ರಿ ಹಿಂದೆ.
ಹೌದಾ ನನ್ಗುನು ಇಷ್ಟ ಮಟ್ ಬಟ್ ಮಾಡಕ್ ಬರಲ್ಲ ಅಂದ್ರೆ ಕಲ್ತ್ಕೊಂಡ್ರೆ ಮಾಡ್ತೀನಿ. ಹಂಗೆ ಸುಮ್ಮ್ನೆ ನಿಲ್ಬಿಟ್ಟ. ನನ್ಗ ಆಗ ಆಗಲ್ಲ. ಕಲ್ಕೊಬೇಕು ಅಂತ ತುಂಬಾ ಇಷ್ಟ. ನನ್ಗೆ ಬತ. ಅಮ್ಮ ಇಲ್ಲಾನ. ಮನೇಲಿ ಕಳ್ಸಿರ್ಲಿಲ್ಲ ಅವವಾಗ. ಂದಾನೂ ನನ್ಗೆ ನೃತ್ಯ ಅಂದ್ರನನೆ ಇಷ್ಟ ಬೇರೆ ಯಾವ್ದ ಕೂಲನು. ಹೋಗ್ತಾ ಇರ್ಲಿಲ್ಲ.
ಹ್ಮ್.
ಸ್ಕೂಲಲ್ಲಿ ಏನೇ ಫಂಕ್ಷನ್ ಆದ್ರೂನು ಅಷ್ಟೇನೆ. ಜ ಸೇರ್ಕೊಂಡ್ ಬಿಡ್ತಾ ಇದ್ದ ಫಸ್ಟ್. ಹು. ಮನೇಲ್ಲೂ ಕೇಳ್ತಾ ಇರ್ಲಿಲ್ಲ. ಆಮೇಲೆ ಬಂದ ಹೇಳೋರು ಅವಾಗ ಏನೇ ಏನಾದ್ರು ಮಾಡಿ ಸೇರ್ಸ್ ಬಿಡ್ತಾರಲ್ವಾ ಫಸ್ಟೇ ಸೇರ್ಕೊಂಡ್ಬಿಟ್ಟಿದ್ರೆ ಬಿಡಕ್ ಆಗಲ್ಲ ನನಗ ಅಷ್ಟ ಇಷ್ಟ ನೀವು ಎಲ್ಲಾ ಹೋಗ್ತಿದ್ರಾ.
ಹಓ ನಾ ನಾ ಎಲ್ಲ ಡ್ಯಾನ್ಸ ನಾನು ಸಲ್.
ಆ. ಚೆನ್ನಾಗಿರತ್ತಲ್ವಾ ಒಂಥರ ಆ ದಿನಗಳೆಲ್ಲ.
ಹಾ ಸಪ್ಪ.
ಖುಷಿ ಆಗತ್ತೆ ನೆನ್ಸ್ಕೊಂತ ಇದ್ರೆ ಹೆಂಗೆಲ್ಲಾ. ಕಪಿ ಹೇಳ್ತಾರ ಅಂತ
ಅದು ನಿಜಾ ನೆ
ಹ್ಮ್ ಮತ್ತೆ ಮತ್ತೆ ಮದ್ವೆ ಯಾವಾಗಿದೆ?
ಮದ್ವೆ ಶಾರ ಬುಧವಾರ ಗುರುವಾರ ಇದೆ
ಹಾ
ಹೋಗ್ಬೇಕು
ಹ್ಮ್ ಡ್ರೆಸ್ ಎಲ್ಲ ನೋಡಿದ್ರಲ್ಲಾ
ಹ್ಮ ನಂಗೆ ಎಲ್ ತೋರ್ಸಿದ್ರಿ ನೀವು ನಿಮ್ ನಿಮ್ ಸ್ನೇಹಿತರ್ ತೋರ್ಸ್ಬಿಟ್ಟು ನನ್ಗೆ ಅನ್ಕೊಬಿಟ್ಟಿದರಾ ಹಾ ಹ್ಮ್ ಹಾಕೊಂಡಾಗ ಒಂದು ಇದ ಕಳ್ಸಿ ಚಿತ್ರ ಕಳ್ಸ್ ಬಿಡಿ ನನ್ನಗೆ ನೋಡ್ಕೊಂತೀನಿ.
ಹಾ
ಮತ್ತೆ ಏನ್ ಸಮಾಚಾರಾ
ಹಾ
ಮತ್ತೆ ಏನ್ ಸಮಾಚಾರ ಅಂದೆ
ನೀವ್ ಹೇಳ್ಬೇಕು ಮದ್ವೆ ತಯಾರಿ ಎಲ್ಲಾ ಹೆಂಗ್ ನಡತಾ ಇದೆ ಚಿಕ್ಕಮಂಗ್ಳೂರ್ ಹೆಂಗಿದೆ ಅದೇನೆ ಸಮಾಚಾರ ಇವತ್ತಿಂದು
ಹ್ಮ್ ಏನಿಲ್ಲಾ
ಹ್ಮ
ನಾನ್ ಒಂದ್ ಮನೆಯಿಂದ ನನ್ ಲಗೇಜ್ಬಗ ನನ್ ಬಟ್ಟೆ ಎಲ್ಲ ತೊಳಿಯೋದ ಆಯ್ತಾ ಬಟ್ಟೆ ಎಲ್ಲ ಉದ್ಯೋಗಿತ್ತು ನಾನ ಇವಾಗ ಎಲ್ಲಾ ಎತ್ಕೊಂಡ್ ಬಂದಿದ್ದೀನಿ ಇವಾಗ ಬಟ್ಟೆ ಜೋರ್ಸೋದೆ ಇವತ್ ನೈಟ್ ಎಲ್ಲಾ ನನಗೆ
ಹೌದು ಅದೇನೇ ಸರ್ಕಸ್ ಯಾವಾಗ್ಲೂ. ಹುಡುಗೀರಿಗೆ,
ಹ್ಮ್ ಮತ್ತೆ ಏನ್ರೀ ಸಮಾಚಾರ
ಹಾ ಏಳ್ಬೇಕು ನೀವು ಆ ಒಂದೇಮ ಸೇರಿ
ಹ್ಮ ಹೇಳಿ ಹೇಳಿ
ಎಲ್ಲಿ ಮನಲ್ಲೇನ ಕೇಳ
ಹೌದಾ ನನ್ ನನ್ ತಮ್ಮ ಫೋನ್ ಮಾಡ್ತೀಯನೆ
ಹಾ ಸರಿ ಸರಿಗಿರಿ ನಾನು ಆಚೆ ಹೋಗ್ತಾ ಇದ್ದೀನಿ ಮತ್ತೆ ಮಾಡ್ತೀನಿ ಓಕೆ ಬಾಯ್